ಹಲೋ
ಹಾ
ಏನ್ ಮಾಡ್ತಿದ್ರಿ
ಹಬ್ಬಾ ನಿಏ ಜಸ ನ ಪ್ಪಣ
ಹಾ ಹಂಗೇ ನಾವು
ಏನ್ ಮಾಡೋಣ ಹೋಗ್ಬಿಡಿ ಸರಿ
ಹೂ ಬಡಸಿದ್ರ
ಎಏರಳೇನಾ ಯಯಕಾ
ಹ್ಮ ಮಾಡಿದ್ದೆ ತಿಂಡಿ
ಆಯ್ತಪ್ಪು
ಏನ್ ತಿಂದ್ರಿ
ಏನು ಏನು ಈ ಕರೆಕ್ಟ್ ಏನು ತಿಂದೆ ಅದು
ತಿಂದೇ ಇಲ್ಲ
ಹ್ಮ
ಹಾ ಮತ್ತೆ ಎತ್ಲ ಹೋಗಲ್ವೇನು ಇವತ್ತು ಹತ್ತು
ಕತ್ರ
ಅದಾತ್ರಂಬಸ್ಕೊಂಡ
ಮುಗಿಸ್ಕೊಂಡು ಕೆಲಸ ಇದೆ
ಹ್ಮ್ ಹೆಂಗ ಕೆಲ್ಸ ಅಂತ ನ
ಅವಳದ ರೋಬಡಸ ಏನ
ಹ್ಮ
ಸ ಅದಾದ್ಮೇಲೆ
ಹ್ಮ್
ಹ ಆಗ ಬಂದು ನಾ ನಿಮ್ಮೂರಿಗೊಬ್ರ ನಾಣಂತೀನಿ ಹೆಂಗ
ಮತ್ತೆ ಏ ಸಂತರ
ಹ ನಿದ್ ಮಾಡ ನಿದ್ ಮಾಡ್ಸ ಹೊಲ್ಂಗ ಹ ನಾವೇ ಮಾಡಣ ನಾವೇ ಮಾಡೋಣ ಇನ್ ಅವನೇನಾ ಹ್ಮ್
ಮತ್ತೆ ಎಲ್ಲ ಎಲ್ಲ ಟ್ರಿಪ್ ಹೋಗಿಲೇನು
ಟ್ರಿಪು ಅಷ್ಟೊಂದ ದೊಡ್ಡರ ಅದಪ್ಪಾ ದದುಡ್ಡೋಳಗ
ಹಬಾಗತಾನೆ
ದುಡ್ಡರ ಹೊಲ್ಟ ಅದೆೇ ಹ್ಮ್ ನತ ಹಲಾಮಾ ಹಲೋ ಹದು
ಹಾ
ಆರಾಮ ಅಂದ ಏನ ಮಾಡ್ತಾ ಇದ್ದ ಹಂಗಿದಯ
ಏನ್ ಮಾಡ ನೀ ಏನ ಮಾಡ್ತರ ಸುಮ್ನೆ ಕುಂತನಿ ಏನು ಬೆಳೆಸ್ತರದ
ಕನಕ ಮರ ಹಾ
ನಿ ತಮ್ಮ
ಟಿಲ್ಕ
ಕೆಳಸಪ ನನ
ಜನರಲ್ ಅವನಿವತ್
ಜನರಲ್
ಹ್ಮ್
ನಮ್ಮ್ ವರ್ಷ ಫೋನ್ ಮಾಡಿದ್ರೆ ಫೋನ್ ಹೇತಿಲ್ಲಪ್ಪ
ಹೆಂಗಂಡ್ರೆ
ಏನೋ ಗೊತ್ತಿಲ್ಲ
ಪಳಶೂಟ್ಟ ಆಯುರ್ವೇದಾನ
ಹ ಹೂವಾಗಾಗ ಬರ್ತೀನಿ ಡೈಲಿ ಅಂತ ಹೇಳ್ತಿ ಅದಿ ಕೇಳೋಣ ಅಂದ ಫೋನ್ ಆಗಬೇಕ
ಇಲ್ಲಫೈ ಶಿಫ್ಟ್ ಆಣ
ಹ್ಮ್
ಹ್ಮ್ ಹನ ಅಕ್ಬಥಿನಿ ಇರು ಯಾಕೆ ಕವರ್ ಆಹ್ ಹೂ ಹೇಳೋ
ಏನ್ ಹೇಳೋದು ನೀವೇ ಹೇಳಬೇಕಾಪ
ನಂದು ನಂದು ಆಯ್ತು ನಂದು ಅರ್ಧ ಗಂಟೆಗೆ ಬರದು
ಹ ಹ್ಮ ಹೋಗ್ಬಂಧೆ
ಏನ್ ನಡೀತ ಆಯ್ತಾ
ಗರಾವೇ
ಎಷ್ಟ
ಹನು
ಕನಕಾಮರ
ಕನಗಾಂಬ್ರ ಕೇಳಲಿಲ್ಲ
ಯಾರದೆ
ನಂಗೇನುಕ್ಕೆ ಕನಕಾಂಬರ
ಹ್ಮ್ ಆಗತ್ತು ತನೆ
ಹ್ಮ
ಹಾ
ಮತ್ತೆ
ಏನ ಇದ ಬೂ ನೀವ್ ಹೇಳ್ಬೇಕಲ್ಲ ದೊಡ್ಡವರು ಸಾವಕಾರ್ ಮಂಧಿ
ಇಪ್ಪಾರರುವ ಮಾರಾ
ಎಲ್ಲಿಯಾ
ಅವತ್ತು ಆಗಿತಲಾ ಹಂಗೆ
ಎಲ್ಲ ಎಲ್ಲಕ್ಕ ಬಣ
ಆ
ಎದಡು ಬಣ ಇೇ ಮತ
ಹ್ಮ್
ಎಷ್ಟ ಆಗರಲ್ಲ
ಆ
ಅಮೌಂಟ್ ಎಷ್ಟಾಗಗ್ತಿದೆ ಹಕ್ಕೆೆ
ಅಮೌಂಟ್ ಲೆಕ್ಕ ಆಗ್ಬಾರದು
ನಾನ್ ಅಮೌಂಟ್ ಲೆಕ್ಕ ಆಗ್ಲಂಗ ಬರಕ್ಕೆ ಹಾಗಲ್ಲ ಹೋಗು
ಹ್ಮ್
ಎಕ್ಸಾಮ್ ಒಳ ಹೋಗುವ ಎಕ್ಸಾಮ್ ಆದ್ಮೇಲೆ
ಕುಮಾರ ಫೋನ್ ಆಗ್ತಿದ್ದ ಬಾ
ಏನ ಅಂದ
ಟ್ಟಿ ಗೋಬರನ ಅಂತ ಹೇಳಿದ್ದ
ಯಾವ ಕುಮಾರ್
ಘಾಟಿ ಘಾಟಿ
ಕುಮಾರ ಯಾರೋ
ನಿನ್ನ ಹೇಳಿಲ್ಲ ನಿಂಗೆ ನಾನು
ಹ್ಮ ಹ
ಅವಳು
ಹ್ಮ
ಹೇಳಬೇಡ ಇಲ್ಲ ಅಂದೆ ಅವಂಗ ದುಡ್ಡಾಗ ಮಸ್ತ ಅದ್ ಕರ್ಕೊಂಡ ಹೋಗಿ ಕರಕೊಂಡ ಬರತಾನೆ ಒಂದ್ ರೂಪಾಯಿ ಬೇಕಾಗಿಲ್ಲನಂಗೆ
ಹ
ಹ್ಮ್ ನಾನ್ ಬ್ಯಾಡ ಅಂದೆ ಯಾವಾಗ್ಲೂ ಅವನ ಜೊತೆ ಇದ್ದು ಯಾರನ್ ಏನಕಂತಾರ ಅಂತ ಹೇಳಿ ಸುಮ್ಮ್ ಆದೆ
ಹ್ಮ್
ಹ್ಮ
ಏ ನಾವು ಎಕ್ಸಾಮ್ ಮುಗಿಲಿ ಎಕ್ಸಾಮ್ ಮುಗುದ್ಮೇಲೆ ಇದ ಓಹೋ ಹೌದ ಎಕ್ಸಾಮ್ ಮುಗುದ್ಮೇಲೆ ಇದೆತಿತೆ
ಹ್ಮ
ಹ್ಮ್ನ್ ಇ ಇದ ಇದತೆ ಹಾ ಹಕ್ಕೋಗ್ಬೇಕಂತ
ಹಲೋ
ಹ್ಮ್
ಹೇಳ
ಯಾರ ಹಾಕಿನೆ ಅನು
ಹ ನಮ್ಮ ಅಮ್ಮ
ಹ್ಮ್
ಹ
ಕಾ ಹ ಕಾಲೇಜು ಹೋಗ್ತ ತೈತೆ ಹೆಂಗೆ ಕೆಲಸಕ್ಕೆ ಇವಾಗ
ಯಾರು
ರೇಷ್ಮೆ ಅಕ್ಕ
ಕಾಲೇಜು
ಏನು ನಿನ್ನ ಎಷ್ಟ ಆಯ್ತಾ
ಹ
ಇನ್ನ ಎಷ್ಟು ವರ್ಷ ಐತಿ
ಲಾಸ್ಟ್ ಇಯರ್
ಏನ್ ಓದತಾ ಇರೋದು
ಫಾರ್ಮಸಿ
ಹಾ ಮತ್ತೆ ನಿನ್ ಬಿತ್ತ ಏನ ಸಂಬಳ
ಹಾ
ಸಂಬಳ
ಸಂಬಳ
ಬಿತ್ಯಾನ
ಇಲ್ಲಲೆ
ಮಾಡದೆ ಕೇಳ ಫಸ್ಟ್ ಫೋನ್ ಮಾಡಿ ಹ್ಮ್ ನೀನ್ಗ ಬಿಡ್ಲೆ ಹಂಗ ನಮ್ಗೂ ಹಂಗೆ ಅನಕೂತರಲ
ಚನ್ನಾಗಿ ಚನ್ನಲ್ಲ
ಯಾವಾಗ ಹೇಳ್ದಿಪ
ಹಾ
ಜಾಗಿದ್ಯ
ಇವತ್ತು ನೈಟ್ ಕೇಳ್ಕೊತಿನಿ
ಏನಂದ
ಯಾರು
ಅವರೆ
ಇಲ್ಲ ರಾ ಈಗ ಇಪ್ಪತ್ತನೆ ತಾರೀಕು ಒಳಗಡೆ ಆಗುತ್ತ ನೋಡು ಆಗಿಲ್ಲ ಅಂದ್ರೆ ನಾನೇ ಕೊಡ್ತೀನಿ ಅಂದ ಅವನು
ಇಪ್ಪತ್ತನೆ ತಾರೀಕು
ಹ್ಮ
ಇನ್ನ ಎಸ್ಟದಿನ ಇನ್ನೆನ ನಾಳೆ ಇಲ್ಲ ನಾಡದ್
ಹಾ ನಾಳೆ ಇಲ್ಲ ನಾಡದ್ದೆ
ಹ ನೋಡೋಣ ಅದರೆ
ಹ್ಮ್
ಇಪ್ಪತ್ತನೇದ ತಾರೀಕ ಆಗಲ್ಲ ಮತ್ತೆನಿದ್ದದ ಇಪ್ಪತ್ತನೇ ತಾರೀಕ
ಏನ ಇಪ್ಪತ್ತನೆ ತಾರೀಕ ಹ್ ಅವತ್ ನೋಡಮ್ ಸುಮಾರು ಐವತ್ತನೇ ಗಾಡಿ ಬರತೈತಿ ನಮ್ದು
ಇವತೆನು
ಹ್ಮ್ಮ್ ಸ ದೊಡ್ಡಬಳ್ಳಾಪುರಕ್ಕೆ ಬಂದು ಟ್ರೈನಲ್ಲೇ ದೊಡ್ಲ ತ ದೊಡ್ಡಬಳ್ಳಾಪುರಕ್ಕ್ ಬರದು
ಓ ಒಂಬತನೆ ಇದ್ದಾಗ ಹೋಗೀರೋದೆದ್ದ
ರೆ ಅಲ್ಲಿ ಫೋನ್ ಹಾಕ್ತಾರೆ ಹೋಗ ತಾಬರದ್ ನಾವು
ಮತ್ತ ಇನ್ನ ಮೂರ್ ನಾಕ ದಿನ ಆಗ್ತೈತೆ
ಯ ಮೂರ್ ನಾಕ್ದಿನ ಇಲ್ಲ ನಾಳೆ ಇಲ್ಲ ನಾಳದ್ರೊಳಗಡೆ ಆತೈತಿ
ಹ್ಮ್ ಗ್ಯ
ಹ್ಮ
ನಾಳೆ ಇಲ್ಲ ನಾಡ್ದ ಇನ್ನೇನ್ ಬೀಡಾಪಾ ಹಾ
ಇಲ್ಲಾ ಸೋಮರ
ಹನೆನ್ ಬಿಡೋ ಮತ್ತ ನನ್ಗ ಏನ್ ಟೆನ್ಷನ್ ಇರಲ್ಲ
ಹ್ಮ
ಬಂದ್ ಇಷ್ಟ ದಿನ ಹೇಳಿರೋದಲ್ಲ ಬಂದಾಗ ಏನನ ಕೇಳ್ದಾಗ ಏನನ ಇಲ್ಲ ಅಂದಾಗ ತಾನೇ
ಆ
ಇಷ್ಟ ದಿನ ಹೇಳಿರೋದಲ್ವಾ
ಹ್ಮ್ಮ್ ಹ್ಮ್
ಗಾಡಿ ಬಿಡ್ರಿ ಗಾಡಿ ಬಿಡ್ರಿ ಅಂತ ಗಾಡಿ ಬಂದ್ಮೇಲೆ ಏನಾದ್ರು ಹ ಹ್ಮು ಅಂದಬೇಕಲ್ಲ ಇಟ್
ಹ ಆಯ್ತ ಆಯ್ತು ಇನೇನ ಮತ್ ಮಸಚಾರ
ಇನ್ನೆನಿಲ್ಲ ಕೆಲ್ಸ ಇದೆ ಕೆಲ್ಸ ಮಾಡ್ತಾ ಇದ್ದ್ಯಾ
ಹ್ಮು
ಇದಾದ್ಮೇಲೆ ಇದು ಅ ತಂಗಿ ದು ತಮ್ಮ ನ ಒಬ್ಬ ಕುಂತ್ ಹ ಅಪ್ಪ ಎಲ್ಲಿ ಕುದುರ್ ಬಂದಾರಪ್ಪಾ ಮನೆ ಕಟ್ಟೋದಕ್ಕೆ ಹ್ಮ್ ಇದು ಬಂದು ಬುಕ್ಕಗಳಿಗೆ ಬುಕ್ಕಗಳು ತೊಗೊಂಡು
ಹಾ
ಬರ್ಬೇಕು
ಹ್ಮ್
ನೋಡಮ್ ಬಂದ್ಮೇಲೆ ಏನ್ ಕೆಲ್ಸ ಐತೆತ್ತು ಮನೆಗೆ
ಹಾ
ಸದ್ದಿಗ ಇಷ್ಟ ಆಯ್ತಾ ಹ ಆಮೇದ ಒಂಬರಾಗ ಬತ್ತೀಂಬಾ ಫೋನ್ ಮಾಡ್ತೀನ
ಹ ನಿಮ ಊರಲ್ಲಿ ಬಾಬ ಬಾಬು ಕಾರತಲ್ಲೇಏನ ಬಾಬು ತಾವ
ಹಾ ಐತೆ
ಅವನ್ ಗೊತ್ತಾಪ್ಪಾನುವ ನಮ್ಮಾನುವ ಕುಮಾರ್ಗಾನ
ಹ್ಮ್
ಅವರೆಲ್ಲ ಒಂದೇ ಬ್ಯಾಚ
ಹ್ಮ್ ಹ್ಮ್
ಹ್ಮ್
ನಮಗಿನ ಚಿಕ್ಕವನ ಆಗಾದ್ರ
ಯಾರ ಅ ನಂದ ಹ ನಾಲ್ಕನೇ ತಾರೀಕು ಒಂದು ಹ ಹತ್ತ ಇಪ್ಪತ್ತನೇ ತಾರೀಕು ಏನು
ಈಗ ಕ್ಲಾಸ್ ವೈಸ್ ಈಗ
ಹೇಗ ಒ ಒಂದ ಎರಡ್ ಸಾವಿರ ರೂಪಾಯಿ ಇದೆ
ಹಾ
ಎರಡ್ ಸಾವಿರದ ಐದು
ಕ್ಲಾಸ್ ವೇಸ ಅದೋ
ಕ್ಲಾಸ್ ವೈಸ್ ಚಿಕ್ಕೋನು ಬಟ್ ಏಜ್ ಅಲ್ಲಿ ನಮ್ದ ನಮ್ಮ ಏಜ ಅವಂದು
ಹ್ಮ ಹಂಗೆ ಹೇಳದ್ನ ಇನೇನು
ನೀನು
ನಾನು ಅದೇ ಕೇಳನಪ್ಪ
ಮತ್ತೆ ಟೌನ್ ಗಾಲೆ ಹ
ಇಲ್ಲಬೋ
ಐಕೆ
ಕೇನ್ ಕೆಲ್ಸ ಇದ್ರೆ ಹೋಗ್ತಿದ್ದೆ. ಏಂಗೆ ಕೆಲಸ ಈಲ ಟೋನಾಗ್
ಹ್ಮ ಕಾಲೆಜ್ ಯಾಕ್ ಹೋಗಿಲ್ಲ ಇನ್ನೂ ಇವತ್ತು
ಕಾಲೇಜ್ ರಜೆ ಇವತ್ತ್ ನಾಳೆ ಎಕ್ಸಾಮ್ ಅಲ ಓದ್
ಹ ಸರಿಯಣ ಫೋನ್ ಬತ್ತೈತೆ ಮಾತಾಡ್ ಇರು ಒಂದೇ ನೀಮಿಷ ಮಾಡ್ತೀನ್ ತಡಿ.